ಹಲೋ ಹೇ ಕೇಳ್ತದ
ನೋಡುವ ಏನ್ ಮಾಡಾಕತ್ತೀರ
ಏನಿಲ್ಲಪ್ಪ
ಹ್ಮ್ ಹೌದಾ ಮತ್ತೆ ಚಾ
ಚಾ ಕುಡಿದವಿ ನೀವು
ಹ್ಮ್ ನಮ್ದು ಆಯ್ತು ನೋಡಿನ ಈಗ
ಹೌದಾ
ಹ್ಮ್
ಹ ಹಾ
ಮಂತೆ ಎಲ್ಲೋ ಒಂಟಿಯಲ್ಲ
ಏನಿಲ್ಲ ಸುಮ್ಮನೆ ಹೊರಗಡೆ ಬಂದಿದ್ದೆ
ಹ್ಮ್ ಹ್ಮ
ಹ್ಮ್ ನೀವೇ ಹಾಸ್ಟಲ್ಷದಲ್ಲಿ ಇದ್ದೀರಾ
ಹ್ಮ್ ಆಸ್ಲಲ್ಲಿ
ಹ ಹಾ ನೀವ
ಹ್ಮ್ ನೀನು ಸರ್ಪುರ್ಗ ಹೋಗ್ತಿ ಮತ್ತೊಳಿ ಬೇಗ್ ಹಾಕಿರ್ತಿ
ಹಾ
ಹ ಮುಟ್ಟ
ಹ್ಮ್ ಮತ್ತೆ ಹಂಗೆ ಮತ್ತೆ
ಹ್ಮ್
ಮ ನೋಡಿ ಮತ್ತೆ ಮಂಗಳವಾರ ದಿನ ಹೋಗ್ತೀವಿ ನೋಡಿ ಊರಿಗೆ
ಯಾವೂರಿಗೆ
ನಮ್ಮೂರ್ಗೆ
ಚೋರುಣ
ಹಾ
ದೇವನದೆ ಆದ್ರ
ಬೈಕ್ ಇದದೆ ಅಲ್ಲ ಬೈಕ್ ತಗೊಂಡು ಹೋಗಬಡದು ಅವ್ರಿಗೆ ಹ್ಮ್ ಎಲ್ಲಪ್ಪಾ
ಹ್ಮ
ನಮ್ ಮಾಮವ್ರದ್ದು ಬೈಕು
ಹಾ ಹಾ
ಅದೇ ಸ್ಪ್ಲೆಂಡರ್ ಹಳೇದ ಬೈಕ್ ಅದಾ
ಹಾ
ಅದೇನಣ ಅತ್ರ ಅವರದ
ಹ ಹೌದಾನು ಅವಾಗಿತ್ತಲ್ಲ ಅದೇ ಹಾ
ಎಂತಪ್ಪ
ಹ್ಮ
ನಿಮ್ ತರ ಆಗ್ಬೇಕು
ಏ ನಾನು ಇನ್ನೂ ತೊಗೊಂಡೆಲ್ಲಲ್ಲಪ್ಪಾ ನೀವು ಇನ್ನ ತೊಗೊಂಡ್ರ ತಗೊಂಡ
ನಿಮ್ಮಣ್ಣ ತಗೊಂಡವ್ರಲ್ಲ
ಇಲ್ಲಿ ಅದೇ ಸೆಕೆಂಡ್ ಅನಿಸತಾ ಅಂದ್ರೆ ತೊಂದ ಅದಾರ
ಯಾವ್ದಾದ್ರ ಬೈಕ್ ಬೈಕ ಅಲ್ಲ
ಹ್ಮ್ ಹೌದ್ ಬಿಡ ಆದ್ರ ನಾನ್ ತೋಬೇಕಲ್ಲ ಮುಂದೆ ಈಗ ಯಾವಾಗತ್ತತ್ರ
ಯಾರಾರ್ ನಿಮ್ಮಣ್ಣ ತಗೊಂಡ್ರಲ್ಲ ಮುಗತ ನೀನ್ ಏನ ತಗುದಯಾ
ಹಾ ಈಗ ಮನೆಗಿಲ್ವಲ್ಲ ನಮ ನಂದಾದ್ರೆ ಮನ್ಾಗಿರ್ತದ ಅಿ
ಹ್ಮ ನೀಗ ನಾವ ಹತ್ರ ಅದೇನ್ ಮಣನ್ ಬಲ್ಲಿಿ ಹ್ಮ್ ಹ್ಮ್ ಬೆಳಗೆ ಹೋಗ್ತೀರಾ ಆದದ್ರ ಹ್ಮ್ ಹ್ಮ್ ಹವಾಡತಾರ ಒದ ಶನಿ ಪಾರ ಕೊದ
ಅದು ಒಂದು ನೂರು ಕಿಲೋಮೀಟ್ರ
ನಿಮ್ಮಿಂದ್ದ ಅದ್ರ ಆಳಿಂದ
ಹ್ಮ್
ಓಹೋ
ಇಲ್ಲಿಂದ ಒಂದು ನೂ ನೂರು ಕಿಲೋಮೀಟರ್ ಆಗತ್ತು
ಹಾ ಹಾ
ಹ್ಮ್
ಹ್ಮ ಟೀ ಯಾವ್ತರ ಮಾಡ್ತಾರ ಚೆನ್ನ ಮಾಡ್ತಾರ ಟೀ ಸಾಯಂಕಾಲ
ಹ ಚ ಮಾಡಡ ತನ ಹಯಲಯ ಅದೇ ಈ ಸ ಇದು ಹಾಕಿ ಬೆಲ್ ಬೆಲಕಿ ಅಂತ ಚಲೋ ಮಾಡ್ತಾರ ಆಟ್ರ ಎಲ್ಲ ಕಲಗಚ್ಚ ಆಗಿರ್ತಾವ ನೋ ನೋಡ ಹ್ಮ್
ಹೊರಗಡೆ ಕುಡಿತಾರಬ್ರು
ಹ್ಮ್ ಇಲ್ಲೇ ಹೊರಗಡೆ ಕುಡ್ತಿದ್ರು ಅಂದ್ರೆ ಈಗ ಅದೊಂತರ ಹ್ಮ್ ಇಲ್ಲ ಅದು ಸರಿ ಇರಲ್ಲ ಟೀ
ಹ್ಮ
ಅದ ಮದನಿಂಗಲ್ನಂಗಲ್ಲಿ ಆ ಮದ್ಲು ನಮ್ಮ ಅಷ್ಟಲೇ ಕುಡತಿರ್ಲಾ ಕೊಡದಿಲ್ಲ ಇ ಎಲ್ಲ
ಹಾ
ಇಲ್ಲ ಎಲ್ಲ ರಿಸ್ಟ್ರಿಕ್ ಇರಲ್ಲ ಅದಕ್ಕ
ಹೌದಾ ಯಾರ್ಯಾರ ಫ್ರೆಂಡ್ಸ್ ಯಾರಾರ ಆಗವ್ರ ಅಲ್ಲಿ
ಓ ಮುತ್ತ
ತುಂಬಾ ಜನ ಹಾ ಹ
ಮತ್ತೆ
ಏನಿಲ್ಲಪ್ಪಾ ಮಳೆ ಮೋಡ ಆಗಿದೆ ಮಳೆನೇ ಬರ್ತಾಯಲ್ಲ
ಏಪ್ಪ ಇಲ್ಲಿ ಮಾಡ ಮಳೆ ಆಗಿದೆ ಆಗಿದೆ ಎಷ್ಟ ತುಂಬಾನೇ ಆಯ್ತಪ್ಪಾ ಇಲ್ಲಂತೂ ನಮ್ಗಂತರು ಇನೇಗಾರ ಟೀ ಕುಡಿಯಕ್ಕೆ ಎಲ್ಲಿನೂ ಮಳೆನೇ ಹತ್ತತ್ ದು ಇನ್ನುೂ ಮಳೆ ನಿಂತೇ ಇಲ್ಲ ನೋ್ ನಮಕ್ರೆ ಅಷ್ಟು ಮಳೆ ಆಗಪ್ಪ ನಮ ಕಡ ಅಂಬರ ಹ
ಹ ಹಾ
ಮತ್ತಷ್ಟು ಬೇಸರ
ನನಗೆ ಅಷ್ಟು ಅನ್ಸ ಇಲ್ಲ ನೋ ಅಷ್ಟು ಮಳೆ ಆಗುತ್ತೆ ಅಂದ್ರೆ ಬೆಳಗಾಂ ಧಾರವಾಡದಲ್ಲಿ ಅಷ್ಟ ಮನೆ
ಹ್ಮ್ ಹ್ಮ್ ಹ
ಒಂತರಾ ಬಸ್ಲು ಇದ್ದಂಗೆ ನಮ್ದು ಇಂಗಾರೋಡು.
ಹೌದ.
ಇದು ಮಳೆ ಹೊಡೆದಿದ್ದ ಹೊಡೆದಿತ್ತು ಹೊಡೆದಿದ್ದೇ ಹೊಡೆದಿತ್ತು ನೀವೆೇ ಇಲ್ಲ.
ನೋಡಿ ನಮ್ ಕಡೆ ಹತ್ರಲ್ಲ.
ಹ್ಮ್
ಏ ಬಾ ಬಾ ಬಸಲನ್ ಮಾಡಪ್ಪ ಅಂದ್ರೆ ಅದನ್ನು ಕೂಡ ಆಗಲ್ಲ ಮತ್ತೆ.
ಹ್ಮ. ನ ಅದೇ ಅಂತ ನಾವು ಆ ಕಡೆ ಹೂಪ ಮಳೆ ಅಂತೇವೆ ನದು ಹೋಗದೇ ಇಲ್ಲ ನಮ್ ಕಡೆನೇನ್. ಗತ್ತ ಏನ್ ಮಾಡದು.
ದಿನ ಕಂಟೈಮಲ್ಲಿ ಬರ್ತಲ್ಲ ದಿನ ಕಂಟೈಮ್ ಬರ್ತ. ಮನೆ.
ಹ ಈ ಒನ್ ಟೈಮ್ ಅಲ್ಲ ಇಲ್ಲಿ ಚಪ. ನ ಹೊಡೆದಿದ್ದ ಹೊಡೆದಿದ್ದ ಹೊಡೆದಿದ್ದ ಸತತ. ಒಂದ ತಾಸ ಹಿಂಗ ಹ ಒಂದ್ ತಾಸ ಅಷ್ಟೇ ಗ್ಯಾಪ್ ಇರ್ಬೇಕ ನೋಡ ಅಷ್ಟೇ.
ಹ್ಮ್ ಹ್ಮ್ ಹ್ಮ್ ಒಂದ್ ತಾಸ ಹೊಟ್ಟು ಒಂದಿನಕ್ಕೆ.
ಹಾ.
ಒಂದಿನ ಒಂದ್ ತಾಸ ಅಷ್ಟು ಗ್ಯಾಪ್.
ಒಂದ್ಯಾ ಇರುತ್ತದ ಒಂದು ಎರಡ್ ಮೂರ್ ತಾಸ ಆದ್ರ. ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಹಂಗೆ ತಂಡ್ ಏನು. ಮತ್ತ ಹಂಗೆ ಅದ. ಏನು ಈ ಮುಸುಗ ಇಟ್ಟಿತ್ತು ಹಂಗಗೆ ಇರ್ತತಿ ನೋಡು. ಕ್ಲೈಮೇಟ್ ಮೊಟ್ಟ ಚೇಂಜ್ ಆಲ್ಲ. ಲೀಲಾ.
ಎಷ್ಟು ದಿನ ಆಯ್ತು.
ಆಯ್ತು.
ಬಿಸ್ಲೆಯಿಲ್ಲ ಒಟ್ಟ.
ಈಗ ಜುಲೈ ತಿಂಗಳು ಬಿತ್ತು. ಅಂತ ಮಳೆ ಆಗುತ್ತ ನೋಡಿಲಿ. ನಮ್ಗೆ ಪೂರ ಆಗುತ್ತೆ ಆ ಮಳೆಗೆ.
ಹಾ ಹಾ.
ಈ ಪರಿ ಮಳೆ ಇರುತ್ತೇನಪ್ಪಾ ಇಲ್ಲಿ.
ಅಂತ.
ಹಲೋ.
ಹ್ಮ. ನಾ ಅಂತೇನೆ ಆ ಕಡೆ ಹೋಗಪ್ಪಾ. ಹಾ
ದೇವಸ್ಥಾನನ್ ಏದನ್ ಇದ್ದಾವ ಅಂದೆ.
ಹಾ ಇದೆ ಅಲ್ಲ ಇಸ್ಕನ್ ಟೆಂಪಲ್ ಇದೆ ಮತ್ತೆ. ಮತ್ ಗಣೇಶ ಬಾಳಿದೆ.
ನಿಮ್ಮಲ್ಲಿ ಇಸ್ಕಾನ್ ಟೆಂಪಲ್ ಇದೆಯಾ.
ಹಾ.
ಬೆಂಗಳೂರಲ್ಲಿ ಇದೆಯಲ್ಲ.
ಹಾ ಬೆಂಗ್ಗಳೂರಲ್ಲಿ ಇದೆ ಇದ ಇದೆ. ಇಸ್ಕಾನ್ ಟೆಂಪಲ್ ಹೂ.
ಅಲ್ಲ ಅಲ್ಲಿ ಇಲ್ಲಿ ಸೇಮ ಅಂದೇ ನೋಡಕ್.
ಹಾ ಅಲ್ಲಿ ತರನೇ ಇದೆ ಈಗ ಮತ್ತಳೆ ಇನ್ನೊಂದು ಇನೇಕರಿಷ ಮಾಡಕತ್ತಾರ ಟೆಂಪಲ್. ಹೊಸದಾಗೆ -
ಹಾ ಮತ್ತೆ ಬೇರೆ -
ಮಸ್ತ್ ಮಾಡಿದ್ದಾರೆ ಅದನ್ನ ಹೇಳ್ಬೇಕಂದ್ರೆ ಕಲ್ಲು ಏನು ಥು ಮಾರಾಯ ಅದ ಕಲ್ಲ ಎಲ್ಲಿದ್ದ ತಗೊಂದ ಬಂದಿದ್ದಾರೋ ಒಂದು ಗೊತ್ತಿಲ್ಲ. ತಿನ್ ತೋ ಕಲ್ಲ ಹಾ ಈ ಸೇಮ್ ಇದ ಬಿಜ ಇದರಲ್ಲಿ ಇದೆಯಲ್ಲ ಬೆಂಗಳೂರಲ್ಲಿ.
ಹ ಹಂಗೆ ಸ್ವಲ್ಪ ಚೇಂಜ್ ಚೇಂಜ್ ಮಾಡಕತ್ತಿದ್ದಾರೆ ಆದ್ರ ಮಸ್ತಿದೆ.
ಅರೆ ಇನ್ನು ಕೆಲ್ಸ ಮಾಡ್ತಾ ಅದಾರ.
ಹಾ ಇನ್ನು ನಡೆದಿದೆ ಆದ್ರ ಮತ್ತ ಇನ್ನು ಹೊಸ ಹೊಸದಾಗಿ ಟೆಂಪಲ್ ಮಾಡ್ತಿದ್ದಾರೆ ಅದನ್ನು ಹೊಸ ಇದನ್ನೇ ತೂ ಚೆನ್ನಾಗಿದೆ ಈಗ ಪೇಂಟಿಂಗ್ ಮಾಡಕತ್ತಾರ ಅದನ್ನ. ಪೇಂಟಿಂಗ್ ಅದ ನಡಸಿರ ಈಗ ಒಳಗ ಇದು ಒಳಗಿನ್ ಕನ್ಸ್ಟ್ರಕ್ಷನ್ ನಡದೈತಿ ಇನ್ನ ಹಾ ಆಯ ಹಾ ಭಾರಿ ಮಾಡಿದ್ದಾರೆ ಕನ್ಸ್ಕ್ಷನ್ ಕನ್ಸ್ಟ್ರಕ್ಷನ್ ಹೆಂಗಿಲ್ಲ ಅಂದ್ರೆ ಒಂದುವರೆ ಕೋಟಿ ಎರಡ್ ಕೋಟಿ ಹೊಗೆದ ಲೆಕ್ಕ. ಗುಟ ಗುಟ ಇಕ್ಕದ ಮೊದಲ. ಹ ಗೌರ್ಮೆಂಟ್ ಕಡೆ ಇಲ್ಲ ಅದು ಅರ್ಧ ಗೋರ್ಮೆಂಟ್ ಕೊಟ್ಟತಿ ಅರ್ಧ ಹಿಂಗ ಇವ್ರ ಬಂದು ಸರ
ಮಾಡ್ಸರ ಮತ್ತ ಹೇಳ್ಬೇಕಂದ್ರೆ ಗುಡ್ಡ ಆಯ್ತು ಮತ್ ಗುಡ್ಡ ಕಡೂ ಮತ್ತ ಅದನ್ನ ಇದು ಮಾಡ್ಸ್ಯಾರ್.
ಹ್ಮ
ಹಾ ಅಂತ ದೊಡ್ಡ ಹೆಂತಾ ದೊಡ್ಡ ಗುಡ್ಡ ಗೊತ್ತಾದನ. ಹೆಂತಾ ದೊಡ್ಡ ಗುಡ್ಡ ಕಡೋದು ಮತ್ತ ಹೊಳ್ಳಿ ಅದನ್ನ ತೆಲಗಹಚ್ಚಿ. ಮತ್ತ ಹೊಳ್ಳಿ ಅದ ಬುನಾದಿ ಹಾಕಿ ಹ ಗುಡಿ ಮಾಡಾಕತ್ತರ ಅಂದ್ರ ಹೇ.
ಹೌದಾ
ಹ್ಮ್ ಹ್ಮ ಗುಡಿ ಚೆನ್ನಾಗಿದೆ ಆದ್ರ ಹೇಳ್ಬೇಕಂದ್ರ. ಹ್ಮ್ ಅಲ್ಲಿ ಗುಡಿಗೆ ಬರ್ತಾರೆ ಕಾಮಿಡಿ ಜನಾ
ಹೌದಲ್ಲ.
ಹಾ ಇದು ಎಡ್ಸಕೆ ಆಗಲ್ಲ.
ಹ್ಮ್
ಪ್ರಸಾದ ಕೊಡ್ತಾರ ಇದ್ರ ಇಸ್ಕಾನ್ ಟೆಂಪ್ಲನ್ಯಾಗ.
ಪ್ರಸಾದನಾ
ಮಸ್ತ್ ಚೆನ್ನಾಗಿರುತ್ತ ಮಸ್ತ್.
ಅಲ್ಲ ಸ್ಟಾರ್ಟೆ ಮಾಡಿಲ್ಲ ಪ್ರಸಾದ ಎಲ್ಲ ಕೊಡ್ತಾರಾ?
ಏ ಇಲ್ಲ ಈ ಕಡೆ ಒಂದು ಇಸ್ಕಾನ್ ಟೆಂಪಲ್ ಇದೆ ಮತ್ತ ಹೊಳ್ಳಿ ಅದ ಇನ್ನು ಇನೋಗ್ರೇಷನ್ ಆಗಿಲ್ಲ ಆದ್ರದು.
ಹು ಹು
ಟೆಂಪಲ್ ಇದೆ ಅಲ್ಲ ಅದ್ರದ ಟೆಂಪಲ್ ಅಲ್ಲಿ ಪ್ರಸಾದ ಏನು ಕಷ್ಟ ಇದು ಏನು ಇದು ಬರ್ತಾರ ಜನ ಅಂತ್ರು ಮತ್ತ ಅಲ್ಲಿ ಪೂಜೇರಿ ಇವ್ರು ಅವ್ರೆಲ್ಲಾ ನೋಡಿದ್ರೆ ಮತ್ತ ಎಲ್ಲಾ ಕೃಷ್ಣನ ಭಕ್ತರು ಎಲ್ಲ ಅವರು ಬಾಯಿ ಸುಮ್ನೆ ಇರೋದಿಲ್ಲ ನೋಡು.
ಹಾ
ಏನಾದ್ರೂ ಒಂದ್ ಮಂತ್ರ ಹೇಳ್ತನೇ ಇರ್ತಾರೆ.
ಆದ್ರೆ ಡೈಲಿ ಪ್ರಸಾದ ಇರುತ್ತ ಅಲ್ಲಿ?
ಹಾ ಡೈಲಿ ಪ್ರಸಾದ ಮಧ್ಯಾಹ್ನಕ್ಕೆ ಮತ್ತ ಎಲ್ಲಾ ಇರ್ತಾವ್.
ಹೌದಾ
ಮಧ್ಯಾಹ್ನ ಬೆಳಗ್ಗೆ ಮತ್ತ ಇವ್ನಿಂಗು. ಈವ್ನಿಂಗ್ ಮತ್ತೆ ಏನಾದ್ರು ಒಂದು ಸ್ಪೆಷಲ್ ಇದ್ದೇ ಇಟ್ಟಿರ್ತಾರ ಆ ಹಾ ಇಲ್ಲಿಂದ ನಮ್ದ ಇಲ್ಲಿಂದ ದೂರ ಆಗುತ್ತೆ ಯಾಕಂದೊಂದು ಹದ್ನೈದು ಕಿಲೋಮೀಟರ್ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತಾ.
ಎಷ್ಟು?
ಇಪ್ಪತ್ತ್ ಕಿಲೋಮೀಟರು.
ಇಪ್ಪತ್ತ. ಸರಿ ತೊಳೀ ಮತ್ತೆ ಆಮೇಲೆ ಮಾಡ್ತೀನ್ ನಿಮ್ಗೆ. ಹ್ಮ್ ಸರಿ ಬಾಯ್.